ಹಲೋ
ಏನ್ ಮಾಡ್ತಿದರಿ
ನೀವ ಏನ್ ಮಾಡ್ತಿದರಿ
ನಾ್ ಈಗ ಸ್ನಾನ ಮಾಡವಿ
ಎಲ್ಲ ಗಲೀಜ್ ಮಾಡ್ಬಿಟ್ಟಿದ್ರು ಅಯ್ಯ ಹೊಸಿ ಗಲೀಜ್ ಮಾಡಿದರ್ ಮೇಲೆ ನೆನ್ನ ಸ್ನಾನ ಮಾಡ ಅ ಇವತ್ತು ಸ್ನಾನ ಮಾಡ
ಅವ್ರನೇ ಎ ತಕನ್ಬೇಕಾಗಿತ್ತು
ಆ ಮಣ್ಣು ಅಂದ್ಬಿಟ್ಟು ಮಣ್ಣು ಅಂದ್ಬಿಟ್ಟು ಅ ಮಣ್ಣ ತಗೋಗಿಲ್ಲಮ್ಮ ಕಸ ಅನ್ಬಿಟ್ಟು ತಗದು ಅಣ್ಣನ ಮಣ್ಣೊಳಕ ಸುರ್ತ್ ಬಿಟ್ಟವ ಬೋಯ್ಕಂದ ಎಲ್ಲಾನ ಮ ಊಟಕ್ ಹೋಗಿಲ್ಲ ಎಲ್ಲಾನ ಒಂದ ಚೀಲಕ್ ತುಂಬಿ ಇಟ್ಬಿಟ್ಟು ಈಗ್ ಸ್ನಾನ ಮಾಡ್ಕೊ ಬಂದಿ ಊಟ
ಊಟ ಆಯ್ತು ನಿಮ್ದು
ಏನ್ ಮಾಡಿದ್ರಿ ಊಟ
ಮೊಳಕೆಕಾಳುಸಾಂಬಾರು ನೀವು ಅಲ್ಲೇನ್ ಮಾಡಿದ್ರು ಹ್ಮ್ ಇನ್ನೇನು ಹಲೋ ಹಲೋ
ಪಟ್ಟವಲಿಟ್ಟಿದ್ದಾರೆ
ಕರೆಂಟ್ ಆಯ್ತು
ಹ್ಮ ಯಕ ಕಾಯಲ್ವಾಲ್ಲ ಇಲ್ವಾ ನೀವು
ನಾವ್ ಮಿಷಿನ್ಲಿ ಮಾತ್ರ ಒಲೆಯದು ಕೈಲೆಲ್ಲ ಒಲೆಲ್ಲ
ಎಷ್ಟ ಹೊಲ್ದರಿ ದಿನ್ಕಾ ಎಷ್ಟ್ ಬ್ಲೌಸ್ ಹೊಲ್ದರಿ
ಸದ್ಯಕ್ಕ ಒಂದು ಹೊಲ್ದಿಲ್ಲ ಹೊಲಬೇಕು
ಹ್ಮ್
ಎಲ್ಲೂ ಆಗಲ್ಲ ನೀವ ಎಲ್ಲಿಗ ಹೋದ್ರರಿ ಬೇರೆ ಕೆಲ್ಸಕ್ಕ ನಮಗ ಅದೇ ಸಾಕು ದಿನಕ್ಕ ಒಂದೊಂದ ಹೊಲ್ಕತಿವಿ ನಾವು
ಹ್ಮ್ ಇನ್ನೇನು
ಇನ್ನೇನು ಹೇಳಿ ನೀವೇ
ಏನ್ ಕೆಲ್ಸ ಸ ನಮ್ದು ಅದೇ ಕೆಲ್ಸ ಗೂಡ್ಸೋದು ಒರ್ಸೋದು ತೊಳೆಯೋದು ಬಳೆಯೋದು ಇದೇ ಕೆಲ್ಸ ನಮ್ದು
ಇನ್ನೇನು ಇನ್ನೇನ್ ಮಾಡ್ ತಾ ಇದ್ದರಿ ಬಟ್ಟೆ ತಕಳಲ್ವಾ ಹೊಸ ಬಟ್ಟೆಗಳ
ಬಟ್ಟೆಗಳ ಕಾಸ ಬೇಡವಾ ಕಾಸೆ ಇಲ್ಲ ಕಾಸು ಬರ ಸಂಬಳ ಎಲ್ಲಾ ಹತ್ತಗಿತ್ತಾಗ ಹೋಯ್ತದ ಕಾಸ ಇದ್ರ
ಹಲೋ ನೆಟ್ವರ್ಕ್ ಒಂಟೈತು ನನ ಕೈಲ್ಲಾಗಲ್ಲ ಹಲೋ ಹಲೋ ಹಲೋ
ಹಲೋ
ಕೇಳಸ್ತಾ ಇಲ್ವಾ
ಹ್ಮ್ ಕೇಳಸತೈತೆ
ಹ್ಮ್ ಊರಲ್ಲ ಒಬ್ಬರ್ ತಿರಒಬ್ಬಿಟ್ಟು ಊರಲ್ಲ ಒಬ್ಬರ್ತಿರೋ ಬಿಟ್ಟಾರ ಕೆಲ್ಸ ಸ ಮಾಡಕ್ ಹೋಗಕ ಕಷ್ಟ ಅದು ಟೆನ್ಶನ್ ಆಗ್ಬಿಟ್ಟದ ಏನ್ ಮಾಡಮ್
ಹಾ
ಹೊಸಬಟ್ಟೆ ಕಾಸ ಇದ್ರ ಹೊಸಬಟ್ಟೆ ಕಾಸ ಏ ಇಲ್ವಲ್ಲ ಏನ್ ಅಡ್ಗ ಮಾಡ್ದಾರಿ ಏನ್ ಅಡ್ಗ ಮಾಡಕ್ ಬಂದು ನಿಮ್ಗ
ಚಿಕನ್ ಸಾಂಬಾರು
ಹೇಳಿ ಚಿಕನ್ ಸಾಂಬಾರ ಮಾಡೋದು
ಚಿಕನ್ ಬಿರಿಯಾನಿ ಮಾಡೋದ ಹೇಳಲೆ
ಫಸ್ಟು ಚಿಕನ್ ತರ್ಬೇಕು
ಹಾ
ಆಮೇಲೆ ಹ ಕುಕ್ಕರ್ ತಕೋಬೇಕು ಅಕ್ಕಿ ತಕೋಬೇಕು ಈರುಳ್ಳಿ ಟಮೆಟೊಣು ಆಮೇಲೆ ಬಿರಿಯಾನಿ ಪುಡಿ ಹ ಗರಂ ಮಸಾಲ ಎಲ್ಲಾನೂ ತಗೊಂಡು ಮಡಿಕಬೇಕು ಆಮೇಲೆ ಬಿಸಿ ಕುಕ್ಕರ್ನ ಗ್ಯಾಸ್ ಸಸ್ಬಿಟ್ಟು ಗ್ಯಾಸ್ ಮೇಲ್ ಮಡಗಬಿಟ್ಟು ಆಹ ಎಣ್ಣೆ ಹಾಕ್ಬಿಟ್ಟು ಪಲಾವ ಎಲೆಗಳ ಹಾಕ್ಬಿಟ್ಟು ಅಹ್ ಟಮಟನು ಈರುಳ್ಳಿ ಅದನ್ ಎಲ್ಲಾನೂ ಹಾಕ್ಬಟ್ಟು ಹ್ಮ್ ಫ್ರೈ ಮಾಡ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕ್ ಚೆನ್ನಾಗಿ ಚಿಕನ್ ಪುಡಿ ಹಾಕ್ಬಟ್ಟು ಆಮೇಲೆ ನೀರ್ ಹಾಕ್ಬಿಟ್ಟು ಖಾರ ಖಾರ ೊಬ್ಕೋಬೇಕು. ಮೆಣ್ಸಿನ್ಕಾಯಿ ಕೊತ್ಮೂರಿ ಸೊಪ್ಪು ಎಲ್ಲಾನ ಹಾಕ ರುಬ್ಕೊಂಡು ಹಾಕ್ಬಿಟ್ಟು ಮಾಡದ ಅದೇ ಸ್ಪೂಪ್ ಸೂಪರ್ ಆಗಿರೋ ಬಿರಿಯಾನಿ. ಆ.
ಇನ್ನೇನ್ರ್ಗ ಬಂದು.
ಟಮೆಟೊ ಗೊಜ್ಜು.
ಹಾ ಆಮೇಲೆ.
ಆಮೇಲ ಎಲ್ಲ ತರ ಮತ ನಂಗೆ.
ಓ ಬೆಳಿಗ್ಗೆ ಎದ್ ನೀವ ಅಡ್ಗ ಮಾಡದ.
ಹ್ಮ್ ಇವತ್ ಬೆಳಿಗ್ಗೆ ಫ್ರೈಡ್ ರೈಸ್ ಮಾಡಿದ್ದು ನಾನೇ.
ಹ ಹೆಂಗೆ ಫ್ರೈಡ್ ರೈಸ್ ಮಾಡದು.
ಫ್ರೈಡ್ ರೈಸ್ ಕ ತರಕಾರಿಗಳು ಕುಯ್ಕೋಬೇಕು.
ಹ್ಮ್.
ತರ್ಕಾರಿಗಳು ಕುಯ್ಕೊಂಡು.
ಏನೇನ್ ತರಕಾರಿ ಹಾಕಿದ್ರಿ.
ಕ್ಯಾರೆಟು ಬೀನಸು. ಹ ಕ್ಯಾರೆಟು ಬಿೀನ್ಸ್ ಈರುಳ್ಳಿ ಆಮೇಲೆ ದಪ್ಪ ಮೆಣ್ಸಿನ್ಕಾಯಿ. ಆಮೇಲೆ ಹ್ಮ್.
ಕೋಸ್ ತಂದಿರ್ಲಿಲ್ಲ ಜಾಸ್ತಿ ರೈಟ್ ಎಲ್ಲಕ್ಕುವ ಅದಕ್ಕೆ ತಂದಿರ್ಲಿಲ್ಲ. ಹಂಗೆ ಸಿಂಪಲ್ಗೆ. ಹ್ಮ್ ಎಂತತದ ಹ್ಮ್ ಮೆಣಸನ್ ಪುಡಿ ಹಾಕೊಂಡು. ಟ್ರೈ ಮಾಡ್ಕೊಂಡ್ ಹಂಗೆ ಸಿಂಪಲ್ ಆಗಿ ಮಾಡ್ಕೊಂಡಿದು.
ನಮ್ ಪಿ ಜಿಲ್ ಮಾ ಮಾಡ್ತಿ್ರಿ ಈಗ ಮಾಡದ್ನನೆ ಬಿಟ್ಬಿಟ್ರು.
ಹ್ಮ ಫ್ರೈಡ್ ರೈಸ್ ಉಣ್ಣಕ್ಂತಾನೇ ಬಂದಿದಿ ಆದ್ರೆ ಫ್ರೈಡ್ ರೈಸೇ ಇಲ್ಲ. ಇನ್ನೇನು. ನಿಮ್ದು ಎಷ್ಟ್ ಬಟ್ಟೆಗಳು ಅಲಿಬೇಕು. ಹಲೋ. ಹಲೋ. ಹಲೋ. ಹಲೋ. ಹಲೋ.
ಬರಿ ರಜೆ ಅಕ್ಕ.
ಆಯ್ತು ಓ ಹೇಳಿ ಕೇಳಸ್
ಹಾ. ನಮಂತ ಕುಂಬಳಕಾಯಿ ಮಾಡ್ತಾರ ಆಲ ಗಡ್ಡ ಮಾಡ್ತಾರ ಸಾರಕಾಯಿ ಮಾಡ್ತಾರ ಸಿಂ ಕೈ ಮಾಡ್ತಾರ ಎಲ್ಲಾ ತಿಂದು ತಿಂದು ಮಂಡಿ ನೋವೈತ
ಹ್ಮ್.
ಹ್ಮ್ ಈಗ ಸೊಪ್ ಸರ್ ಮಾಡಾರ ಆ ಸಿಟು ತೀರೋಗದ ಮುದ್ದೆ ಮಾಡ್ ಕಣವಂತಿದಿ.
ಮಾಡ್ಕಳಿ ಮುದ್ದೆಗೇನು.
ಆತ್ ತಕುವ ಕಷ್ಟ
ಓ ಇಲ್ ಕುಡ ದುಡ್ ಕೊಟ್ಬಿಡ್ ಬೇರೆ ತಕಳದ. ಹ್ಮ್ ಅಂಗ್ಡೀಲ್ ಸಿಕ್ಕುತ್ತೆ ಕಾಸ್. ಕೊಡ್ದೆ ಕೊಟ್ಟಾರ ಅವರು ಕಾಸ ಕೊಡ್ಬೇಕ್. ಕಲ ಒಂದ್ ಬ್ಲೌಸ್ಗೆ ಎಷ್ಟ್ ತಕಂದೖ?
ಇನ್ನೂರು.
ಡಿಜೈನ್ಗ?
ಡಿಸೈನ್ಗೆ ಜಾಸ್ತಿ.
ಹ್ಮ್ ಇಲ್ಲಿ ಮಾಮೂಲಿ ಹೊಲ್ಯಕ್ಕೆ ಏಳ್ನೂರು.
ಹ್ಮ್
ಡಿಸೈನ್ಗೆ ಜಾಸ್ತಿ.
ಬಂದ್ಬಿಡ್ತೀನೀ ಬಿಡಿ ನಾನು ಅಲ್ಗೆ ಹೊಲೆ
ಅ ಇನ್ನೇನು ಯಾಕ ಕಾಲೇಜ್
ಹಲೋ ನೆಟ್ವರ್ಕ್ರ್ ಹೊಂಟೋಯ್ತು. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
ಟಿ
ಹಲೋ ಅಲೋ
ನೆಟ್ವರ್ಕ್ ಇರೋ ಜಾಗ್ಕ್ಯಾರ ಹೋಗು.
ಹ್ಮ ಅಲ್ಲೇ ಬಂದಿ ಬಂದಿ ಮಳೆ ಬೀಳ್ತಿದ್ದ.
ಮಳೆ ಬಂದೋಯ್ತು ಜಾಸ್ತಿ ಏನ್ ಬರ್ಲಿಲ್ಲ.
ಇಲ್ಲಿ ಮಳೆ ಬೀಳ್ತಾದ ಅದಕ.
ಏ ಮೋಡ ಇಲ್ಲಿ.
ಹ ಮಳೆ ಎರಡ್ ಒಂದ್ಸಲ ಬಂದಿದೋಯ್ತು ತಿರ್ಗ ಈಗ ಹುಯ್ತಾದೆ.
ಹ್ಮ್ ಇಲ್ಲ ಬರಿ ಮೋಡ ನೆನ್ನುಯ್ತು ಜೋರಾಗಿ ಮಳೆ.
ಹ್ಮ್
ಇವತ್ತು ಸ್ವಲ್ಪ ಜಾಸ್ತಿ ಇಲ್ಲ ಮೋಡ ನಾನು ಬಟ್ಟೆಗಳೆಲ್ಲ ಹಾಕ್ಬಿಟ್ಟಿದಿ. ಬೆಡ್ಸೀಟ್ ಎಲ್ಲ ಒಗ್ದಾಗಿಕ್ಬಿಟ್ಟಿದಿ ಬಟ್ಟೆ ಅಲ್ಲೇ ಅವ ನೆನ್ನೆಯಿಂದ ತಕಲ್ಲಿಲ್ಲ. ಎಲ್ಲ ಒ ಸೋರ್ತಾವಂತ್ ಹ್ಮ್ ಇನ್ನೇನು
ಇನ್ನೇನು ಇಲ್ಲ.
ಈಗ್ ಏನ್ ಮಾಡ್ತಿದರಿ?
ಈಗ ನಿಮ್ ಜೊತೆ ಮಾತಾಡ್ತವ್ನಿ.
ಹ್ಮ್ ಯಾಕಾ ಕಾಲೇಜ್ ಯಾಕ್ ಬಿಟ್ಬಿಟ್ರಿ?
ಹ ನಮ್ಮವ್ವರ್ ಕೖಲಿ ಫೀಸ್ ಕಟ್ಟಕ್ ಇರ್ಲಿಲ್ಲ ಅದಕ್ ಬಿಟ್ಬಿಟ್ಟಿ.
ಹ್ಮ್ ಓದ್ಬೇಕಾಯ್ತು ತಾನೇ?
ಹೂಂ ಹೋಗಮ್ ಹೋಗಮ್. ಈಗೇನ್ ಕಟ್ಟು ಬರ್ಕೊಬೋದು ಕೊಂಡ್ಬಿಡಿ.
ಹ್ಮ್ ಬರಿ ಬರಿ ಬಟ್ಟೇನೆೇ ಹೊಲ್ಕೊಳ್ಳಿ ದುಡ್ಡಾಯ್ತಕಣ ಅಲ್ಲಿಯೇ.
ಅದೇ ಸಾಕು.
ಅದೇ ಸಾಕು.
ಅದೇ ಸಾಕಲ್ವಾ ಅದ್ರಲ್ಲೇ ಬೇಜಾನ್ ಸಂಪಾದನೆ ಮಾಡಾಯ್ತು. ಮೊಳಕೆಉಳ್ಳಿ ಸಾಂಬಾರ್.
ಮೊಳಕೆಉಳ್ಳಿ ಸಾಂಬಾರು ಬಾಯಿನೀರ್ಬತದ ಮೊಳಕೆಉಳ್ಳಿ ಸಾಂಬಾರು.
ಬೇಕಾ
ಬೇಕಾಗಿತ್ತು ಮೊಳ್ಕವಳ್ಳಿ ಸಾಂಬಾರ್.
ಊರ್ಗ್ ಬನ್ನಿ ಮಾಡಕೊಡ್ತಿವ.
ಹ್ಮ ಬರ ಸೊಪ್ ಸಾಂಬಾರ.
ಮಧ್ಯಾಹ್ನ ಬೆಳಿಗ್ಗೆ ಟಮಟಸ್ ಅನ್ನ ಮಡಿಕೊಂಡನೀ ತಿಂದಿಲ್ಲ ತಿನ್ನದ ಲೇಟ್ ಆಯ್ತು ಹನ್ನೊಂದ್ ಹನ್ನೆರಡ ಗಂಟ ಈ ತಿನ್ಬೇಕು ಹ್ಮ. ಇನ್ನೇನು ಅಂಗ್ಡಿ ಇಟ್ಟಿದ್ದೀರಾ.
ಅಂಗಡಿ
ಅಂಗಡಿ ವ್ಯಾಪಾರ ದ
ಹ್ಮ ಆಯ್ತದೆ.
ಹ್ಮ ಏನ್ ಸಾಮಾನ ಮಾಡಗಿದರಿ.
ಹ ಸೋಪು ಶಾಂಪು ಕಾಳಗಳು
ಹಾ
ಚಿಕ್ಕ ಪುಟ್ಟ ಸಾಮಾನಗಳ ಮಡಿಕೊಂಡರೇ.
ತಗದಾರೀ ನೈಟ್
ಎನ್ಟೈಮ ತಕೊಂಡಿರ್ತಾರ.
ಹ್ಮ.
ಹ್ಮ ನಿಮ್ದೆಲ್ಲಾ ಕೆಲ್ಸ ಮುಗೀತಾ.
ನಮ್ದ ಈಗ್ ಮುಗಿತು.
ಹ್ಮ ಇಷ್ಟೊತ್ತ ಬೇಕಾ ಕೆಲ್ಸ ಮಾಡಕ್ಕ
ಇಷ್ಟುತಕ ಒಂಬತ್ ಗಂಟ ಗಂಟ ಮಲಗಿದೆ.
ಅದಕ್ಕೆ ಇಷ್ಟೊತ್ತು ಗಂಟೆ ಆಗಿರೋದು ಕೆಲ್ಸ.
ಒಂಬತ್ ಗಂಟ ಗಂಟ ಮಲಗಿದು ಒಂಬತ್ ಗಂಟ ಮೇಲೆ ಹೋಗಿ ಒರ್ಸಿ ಗುಡ್ಸಿ ಕಸ ಮೆಲ್ ಡಸ್ಟ್ ಬಿನ್ ತಕ್ಕೋ ಬರ ಗಂಟೆ ಕೈಯ ಎಲ್ಲಾ ನೋವು ಬಂದ್ಬಿಟ್ಟು
ಹ್ಮ.
ಏನೋ ಮಾಡ್ದು ಸರಿ ಸು ಕೆಲ್ಸದ ಮಾಡ್ತೀನಿ.
ಹ ಸರಿ ಆಯ್ತು.